ಹ ಯಾವಊರ ಅಣ್ಣ.
ನಮ್ದು ಯಾದಗಿರಿ ಹತ್ರ ನಿಮ್ದು.
ಒ ಕೆಪೆ ಹತ್ರನ ಅದು ಬನ್ನಾಳ ಹತನ ಹಳ್ಳೇನ.
ಹಾ.
ಒಂದು ಹಳ್ಳಿ ಹಣ್ಣ ಅ ಚ್ರಾತ್ರ ಒಂದ್ ಹಳ್ಳಿಯ ಆದಣ ಅಮ್ದು.
ಹೌದಾ.
ಹೌದಾ ಅ ಏನು ತೋಸ ಮಾಡ್ತೀರ ಮೇಡ್.
ಏನಿಲ್ಲಲ್ಲ ಹೊಲ ಮನೆ ಮಾಡ್ತೀರಿ ನೀವು.
ನಾವು ಅಲಾಮನೆ ಅಣ್ಣ.
ಹ್ಮ್.
ಹಾ ಹೇಳಏನು ಸಾ. ಓಟ ಅದ ಆತಾ ಗುರಪ್ಪನ್ ನೋಡಿಲ್ಲ. ಸಚ್ಚನ್ ನೋಡಿಲ್ಲ ಇನ್ನೇ ಬಂದ ನಾನು. ಹೌದ ಅಣ್ಣ ಏನರ ನೀವೇ ಹೊಲ ಮನಿ ಅಣ.
ಹಾ ಹೊಲ ಮನೆಿ ಮಾಡಕ್ ನೀವು ಹೊಲ ಮನಿ ಮಾಡ್ತರಾ.
ಹಣ ಸಾಲಿಪುರಿ ಕಲ್ತಿಲ್ಲ ಹಣ್ಣ.
ಇಲ್ಲ ಟೆತ್ನ ಕಲ್ತವಿ ಟೆಂತ್ ಇದ್ದ ಬಿಟ್ಟಿವವಿ.
ಯ ಹ. ಎಲ್ಲ ನಾ ಬುಧವಾರ ದಿನ ಗುರುವಾರ ದಿನ ಹತರ ಹೋಗ ಅಂತ ಹಗ ಕೇಳಿಲ್ಲಪ್ಪ ೇಳಿಲ್ಲ್ರ ಅವ್ರ ಅಪ್ಪ ನಮ್ಮ ಅದಲೇ ಆಗಾರ ಅಲೋ
ಹಲೋ
ಏನ್ ಮಾಡ್ಕತ್ತಳ
ಏನ್ಲಪ್ಪ ಏನೋ ಮಾತಾಕ್ ಕೂತಿದ್ರಿ
ಹೌದಣ್ಣ ನಮ್ ಕಾಕರ್ ಬಂದ್ರ ಅಣ್ಣ ಒಲಕ್ ಳಕ್ ಬನ ಕೇಳಿದ್ರಣ್ಣ
ಹ್ಮ್ ಹ್ಮ
ಪಾ ಅತ್ತಿ ಹತ್ತಿ ಬಿತ್ತವಣ್ಣ ಈಷ್ಟ್ ದಿನ ಗಳ ಹೊಡೆದಿಲ್ಲಾ ಈಷ್ಟ್ ದಿನ ಹೋಗಲ್ನ್ಾಯ ನಡತಾನಣ
ಹಾಂ ಹಾಂ ಏನು ನ್ಯಾಯ ಇದ ಆಯ್ತಾ
ಹಾ ಬಗೆರ್ತಾನೆ ಇಪ್ಪತ್ ಸರ್ಪ ತೋಂದ್ರ ನಮ್ದ ದಡಪರು
ಹ್ಮ್
ಕಂಡ ಡಾಕ್ಟರ್ ನಮ್ಮವು.
ಹೌದ
ನಮ್ಮ ತಮ್ಮಗೆ ಎಪ್ಪತ್ ಕಟ್ಟೋಣ ನಮ್ಮ್ ತಂಗಿಗೆ ನಮ್ಮ್ ಅಕ್ಕಗೆ ಹತ್ ಕಟ್ಟೋಣ ನಾ ಇವ್ರಿಗೆ ಇಪ್ಪತ್ ಕೊಟೋಣ ಒಂದ ಹಾಲಿಗೆ ಹೊಡುವಮ್ಮ ನಮ್ಮವು
ಹ್ಮ್ ಹ್ಮ್
ಏ ಕೊಟ್ಟ್ಬುಟ್ಟೋಡ ನ್ಯಾಯ ಬಗೆ ಇರ್ತಾಳ.
ಹ್ಮ್
ಕಟ್ ಕೆ ಬಿಟ್ಟೋ ಈ ಗಡ ಒಡೆ ಕುಗೋಣ ಮತ್ತ
ಹ್ಮ್ ಗಳೆ ಹೊಡದ್ರೆ ಅಲ್ಲ
ಹಾ ಒಳ್ಳೆ ಹತ್ರವು ಅ್ರ ನಾನು ನನ್ಫೋನಿ ಒಳಕ್ ಬಂದ್ರ ದ್ಿಲ್ಲ ನನ್ಗ್ ಎಚ್ಚಿಲ್ಲ ಅವರು ಯಾರು
ಹ್ಮು ಹೂ ಸುಮ್ಮ್ ಹೊಲಕ್ಕ ಹೋಗ ಏನು ಶಾಲಿಗಿಲಿ ಕಲ್ತಿಯ ಏನು
ಇಲ್ಲಣ ನೀ ಆಣ್ಣ
ನಾವು ಟೆಂತ್ ಕಲ್ಬಿಡ್ತೀವಿ
ಹೌದ ಹಣ ಏನು ಕೆಲ್ಸ ಪಿಸ ಎಲ್ಲ ಮಾಡಲ್ಲ ಹೊಲ್ಲ್ಲಿ ಹೌದಾ ಅಣ್ಣ ಎಷ್ಟು ಚೆನನ್ನ ಇದೀರ ಅಣ್ಣ ಮನೆಯಲ್ಲಿ
ನಾಕ್ ಮಂದೀವೀ ನೀವು?
ನಾವ್ ಐದ್ ಜನ ಇದ್ದೀವಣ ಏನ್ ಅಣ್ಣಾರು ತಂಗಿಯರದಾರ.
ಅಣ್ಣ ಅದಾರ ಮೂವರ್ ನಾಲ್ಕ್ಮಂದಿ ಮೂವರ್ ಅಣ್ಣದಾರಾರ ಒಬ್ಬನ ಒಬ್ಬ ತಮ್ಮ.
ಹೌ ಆಣ ಏನ್ ಮಾಡ್ತಾರ ನನಗ ಅನ್ಯಾರ ಕೆಲ್ಸಾರು.
ಅವರು ಹೊಲಮನಿನೇ ಮಾಡ್ತಾರೆ
ಯಾರಿಗ ಏನೂ ಆಗಿಲ್ಲ ನಾನು ಹೋಗ್ಬಿಟ್ ಬರ್ತೀನಿ.
ಏನಾಗಲ್ಲ
ಹೌದಾ ಅಣ್ಣ. ಯಾವ್ರ ಏನಂದ್ರ ಏನಾರ್ ಅಯ್ತುದಿಲ್ಲಣ ಒಬ್ರು ಯಾರೂ ಇಲ್ಲದ್ರಾಗ.
ಏನಪ್ಪಾ ಕಲೀಲಿ
ನೀ ಎಲ್ಲ ಕಲಿಬೇಕು ಇಲ್ಲಣ್ಣ
ಏ ಇಂಟ್ರೆಸ್ಟೇ ಇದಿಲ್ಲ ರೀ.
ಈ ಮತ್ ಕರ್ಚ್ಚ ತಕೋಬೇಕಣ್ಣ ಪಾಸಿಗ್ಯಾವ್ ಫೇಲಾಗ್ಯಾವ್.
ಫೇಲ್ ಆಗಿನಪ್ಪ.
ಈ ಆಫೀಸ್
ಹಾ ಕಟ್ಬೇಕಪ್ಪ ಕಟ್ಟ್ ತಕೋಬೇಕು.
ಹೌದ ಅಣ್ಣ ಯಾವು ಫೇಲ್ ಆಗಿವಿ ವಾಪೀಸ್ ಕಟ್ಬೇಕು.
ಹ್ಮ್ ಕಟ್ ಕಟ್ ಕಟ್ ತಕೊ.
ಆ ಅಣ್ಣ ಕೈಟಿ ತಕೋಬೇಕು ಅಂತ ಅನ್ಕೊಂತೀವಿ ಅಣ್ಣ
ಹ್ಮ್
ಮನೆಯವ್ರು ಬಯಲಕತ್ತಣ್ಣ ಸುಮ್ ಕಡ್ಡಿ ತಕತ.
ಹ್ಮ ಕಟ್ಟ್ ತೊಕೋ ಸುಮ್ಮ ಐ ಟಿ ಐ ಮಾಡ್ದ್ರ ಆಯ್ತು.
ಹಾಣ ಕಲೀ ಅತಗ್ ತಾಲಿಕೋಟೆ ಕಡೆ ವಿಜಾಪುರ ಡಿಸ್ಟಿ ಕರ್ಬೇವ್ ತಡ ಆಗ್ಲಿ.
ಹ್ಮ್
ಅಲ್ಲಿ ಬೇಕಾದಂಗೆ ಹೇಳ್ತಾರೆ ಆಮೇಲ್ ಸುಮ್ಮನೆ ಇಲ್ಲಿ ಊರ ಇದ್ದ ಏನ್ ಮಾಡದಣ.
ಹ್ಮ್ ಏನಿಲ್ಲ ಊರಾಗ.
ಹೌದಣ್ಣ ಏನಿಲ್ಲ ಹತ್ತಿ ಬಿತ್ತೀರಣ್ಣ ತೊಗರಿ ಬಿತ್ತೀರಣ್ಣ?
ಅತ್ತಿ ತೋಗರಿ ಎರಡು ಬಿತ್ತಿ
ಹಾ ಮಳೀಯಣ ನಿಮ್ ಕಡೆ?
ನಮ್ ಕಡೆ ಮಳೆ ಆಗೈತಿ ಆಗಲ ಜಸ್ಟ್ ನಿಮ್ ಕಡೆ ಪಾ?
ನಮ್ ಕಡೆ
ಹ್ಮ
ವನು ಹೆ ಮಾಡಿರಿ ಅಂತ ತಗರಿ ಮಾಡ್ರರಿ
ಹಾ ಹತ್ತಿ ಮ ಅಣ್ಣ ಮಳನೇ ಆಗ್ತದೆ ಇಲ್ಲ ಅಣ್ಣ ಮಳಿ ಸಗಣೇ ಬರ್ತಣ್ಣ
ಹ್ಮ್
ಮಳಿ ಸಂಜೆಜತ ಮಂದ ಜನ ಮಹನ ಎಲ್ಲ
ಹ್ಮ್
ಅಕ ಸುಣ್ಮ ಒಲ್ದ ಮನೇಲಿ ಕೂತಿೋಣ್ಣ
ಹ್ಮ್ ಹ್ಮ್ ಹ್ಮ್
ಹೌದಾ ಹಣ ಹೊಲ್ದ ಬಾಯಪಿ ಅಗ ಹಣ್ಣ ನೀರ್ ಹೊಡ್ಕಲಕ್ ನಿಮ್ಗ
ಹ್ಮ್ ಆಯ್ತು ಬಾಳಿಗೆ
ಏಷ್ಟ್ ಜನ ಹುಡುಕತ್ರ ನೀರ್ ಅದ್ರೆ
ಮೂವರ್ ಒಡ್ಕೋಬೇಕು
ಹೌದಾ ಹಣ ನೀರ್ ಸಲ್ತಾ ಹಣ್ಣ ನಿಮ್ಗ
ಹ್ಮ್ ಚಲ್ತ
ಟಮ ಸಾಲರಣ
ಹ್ಮ್ ಅಷ್ಟ ಮೂವಾರ ಮತ್ತ ಒಂದು ಬಾಯಿ ಮೂವಾರ ಅಂದ್ರೆ ಹೆಂಗ ಆತ್ತೆ
ಎಏಷ್ಟ ದಿನ ನಡ್ಕೊಬೇಕಣ
ಮೂವರ್ ಮೂರು ಅಡುಕ ಬರ್ ಒಬ್ಬಬ್ರು
ಒಂದ ದಿನ ಒಬ್ ಒಬ್ಬ್ರೊಬ್ಬರು ಎಷ್ಟ್ ದಿನ ಹಡ್ಕೋಬೇಕಲ್ಲ ಮೂರ್ ದಿನ ನಾಕ್ ದಿನ
ಮೂರು ದಿನ
ನೀರಂಗ ಸ ಅಲ್ಲ ನಾವು
ಹ್ಮ್ ಇಲ್ಲ ಬಾಣಿ ತೊಂಬೈತೆ ಈಗ ಸಾಲ ತಗ ಮುಂಡು ಬೇಸಿಗೆಗೆ ಸಾಲಲ್ಲ
ಅ್ ತುಂಬಾ ದಾಳೆ ಈಗ
ಹ್ಮ್
ಹೌದಾ ಹಣ
ಹ್ಮ್ ಹ್ಮ್ ನೀನ್ ನಿಮ್ದು ಬಾಯಿಗೆ ಐತೆ
ಎಲ್ಲಣ ಬಾಯ್ತಿ ಹ
ಹ್ಮ ಹ್ಮ್ ಹ್ಮ್
ಹಳಲ್ ನೀರ್ ಬಂದ್ ಹೊೊಳ್ಕಬೇಕ ಕಣೆ ಐತೆ
ಹ್ಮ್
ಹ ಹಳೆ ಅದಣ ಆಯತ ಅಲ್ಲ ಹತ್ತಿ ಹತ್ತಿ ತೊಗರಿಿ ಬಿತ್ತ ಹತ್ತಿ ತೊಗರಿಿ ಶೆಂಗದ ಬಿತ್ತ ಅಣ್ಣ ಅಲ್ಲೆಲ್ಲಲ್ಲ ಹದಲಿ
ಹ್ಮ್ ಹ್ಮ್
ಹಾ ಶೇಂಗಾಪಿಂಗಿ ಏನಾರ ಬಿತ್ತೀರಾ ಹೊಲ್ದಲ್ಲಿ
ಹ್ಮ್ ಶೆಂಗ ಬಿತಿ ನಾವು
ಹೌ ಸಣ
ಹ್ಮ್
ಅವು ಏನ ಶಂಗದ ಬಿತ್ತೋಣ್ಣ ಅದ್ಕ್ಕೆ
ಹ್ಮ್ ಹ್ಮ್
ಹ್ಮ್
ಹ್ಮ್
ಹೌದಾ ಆ ಏನ್ ಮಾಡಕತ್ತೀರ
ಏನಿಲ್ಲಾಪ್ಪಾ ಸುಮ್ ಕತಿದ್ದೀ ನೀವ ನ್ ನಡಚೀರಿ
ನಾವು ಏನಿಲ್ಲಣ ಅದ ಸುಮ್ಮ ಕೂತವಳ
ಹ್ಮ್ ಹ್ಮ್ ಊಟಾ
ಊಟ ಆ್ದಣ್ಣ ನಿಂತಣ
ಹಾ ನಮ್ದ ಆಗೈತಪ್ಪ ಇನ್ನೇಜಸ್ಟ್
ಏ್ ಮಲ್ಕ ಪುಲ್ಕ ಹೋಗಲಣ
ಎಲ್ಲಪ್ಪ ಹೋಗಲ್ಲ ಮಳೆ ಬಂತಲ್ಲ ಬಿಟ್ಟಿವವಿ ಆ ಹೋಗಿದ್ವಿ
ಹೌದಣ್ಣ ಏನು ಏನು ಮಾಡಿ ಒಂದರಣ ಮದಲ್ಲಿ
ಪತ್ತಿ ತೊಗರ ಐತೆ
ಹಾ ಎ ನೀ್ ಪಿಂಕ್ ಕಲರ್ ಹಾಕ ಬಂದ್ರಾಣ್ಣ
ಇಲ್ಲ ಮಳೆ ನೇ ಬಂದೈತಿ ಅದ್ಕ ಬಿಟ್ಟಿ ಮೊೆ ಹಾಕಿದ ತಿಂಗಳಾರ
ಹ
ಹ್ಮ್ ಆಾಕಿ ಹೊಡದಿವವಿ ಮಳೆ ಬಂದ ಸುಮಮ್ಮ್ ಕೂತೀವಿ
ಹೌದಾ
ಹ್ಮ್
ಹ್ಮ್ ಮತ್ತೆ ಮತ್ತೆ ನ ಎಲ್ಲಿ ಎಲ್ಲಿ ಕೆಲ್ಸ ಕಲ್ಸ ಎಲ್ಲಿ ಹೋಗಲ್ಲ ನ ಟ್ಯಾಕ್ಟರ್ ಬಿಟ್ರರ್ ಏ ಹೊಡಿತೀರಾ
ಟ್ಯಾಕ್ಟ್ರಿ ಈಗ ಸೀಸನ್ ಇಲ್ಲ ಸೀಸನ್ ಇದ್ರರು ಹೋಗುತ್ತವಿ
ಹೌದ ಹಣ
ಹ್ಮ್
ನಿಮ್ಮ್ನೇಲಿ ಯಾರು ಟ್ರ್ಯಾಕ್ಟರ್ ಹೊಡಿತೀರಾ್ಣ
ಹ್ಮ ಹೊಡ್ತೀವಿ ಮೂವಾರ ಹೊಡ್ಿತೀವಿ
ಹೌದಾ ಹಣ್ಣ
ಹ್ಮ್ ನೀವು ಟ್ಯಾಕ್ಟರ್ ಹೊಡಿದ್ರರಿ ಅಂತ
ಇಲ್ಲಣ್ಣ ಇಲ್ಲಣ್ಣ ಬರ್ಲೋಣ
ಹ್ಮ್ ಹ್ಮ್
ಆಟೋ ಅಲ ಮಣಿಗೆಣ ಆಟೋ ಅಳಕೋದು ಅಳಕೋದು
ಹ್ಮ್ ಹ್ಮ್
ಆತ್ತಾನ
ಹ್ಮ
ನೀ ಈಗ ಕೆಲ್ಸ ಪೂಲ್ಸಕಲ್ಲಿ ಎಲ್ಲಿ ಕಂಪ್ನಿಗ ಅಲ್ಲಿ
ಎಲ್ಲಿ ಹೋಗಲ್ತಮ್ಮ ಏನ ಹೋಗೋದ ಇಂಟ್ರೆಸ್ಟ್ ಇಲ್ಲ ಆದ್ರೆ
ಎಲ್ಲಾರು ಹೋಗ್ಬಣ್ಣ
ಹ್ಮ್ ನೋಡ್ಬೇಕಕ್ ಎಲ್ರ ಹೋಗಿ ಸತ್ಯವಾಗಿ ಏನ್ರ ಗಾಡಿ ಗಿಡ ತರ್ಬೇಕಂತತ್ ಮಾಡಿವಿ
ನವದಣ
ಅದೇ ಆರ ಎಕ್ಸ್ ತರಬೇಕತ್ ಮಾಡಿ
ಹಾ ಗಳಸಣ ಕ ಲಾಸ್ ಸಾ ತ ನದ ಕಲ
ಹಾ
ಅವ ಕಲ್ಲಾ ಪಟ್ರ ತಣ ಸು ತಾಟ ಮಾೋಣ
ಅದು ಏನುಂತರಲ್ಲ ಪರ್ಸು ಮುದೇ ಬೈಕ್ ತರ್ಬೇಕಂತ ಮಾಡೀಿ
ಹೌದಾ ಹಣ
ಹ್ಮ್
ಯಾರ ಅದು ಅಂತ ಮಾಡ್ಬಾರ್ದ್ ಅವ್ನ ಸಮ್ನೆ ನಮ್ದ ಕೈಯ ಓದ್ತಾಳ ಎಲ್ಲ ಪಟ್ರೋಲ್ ನಮ್ದೇ ಆ ಅದ ಏನ ಗಾಡಿ ಪೀಡಿ ಏನ ಕಳ್ಸ. ಕೆಲ್ ನಮ್ಗೆ ಕೊಡ್ತಣ ಗವಿಶ್ ಇದ ಏನ್ ಕೊಡ್ತ ಆರ್ ಎಕ್ಸ್.
ಹ್ಮ್ ನೋಡಕ್ ಕಡೆ ಟಾಟಸಿ ಗಟಸಿ ಮಾಡಕತ್.
ಹಾ ನಿಮ್ಮ ಮನೇಲ್ಲ ಟ್ಯಾಕ್ಟರ್ ಹಡತೀರಣ್ಣ ಒಓ ತಟಗಾ ಏನ ತಗೋರಣ.
ಅದ ಏನ ತೋರೋಣ್ಣ ಸುಮ್ಮಂ ಏನ್ ಮಾಡ್ತೀನೋಣ್ಣ.
ಹ್ಮ್ ತಗಕ್ ಮುಂದ್ ಮಾಡಕಪ್ಪ ಏನ್ರ.
ಕೈಲೆ ಸುಮ್ನೆ ಕೈಲಿ ಇದು ಆತರ ಪೆಟ್ರೋಲ್ ಹಾಕ ಇದು ಮಾಡ್. ಅದಿನದ ದಿನಂದ ಎಲ್ಲ ಬಳಗ್ ಹೋದ ಬಳಗ್ ಬರ್ತಾನೆ ಯಾರ್ಡ್ ಸಾವಿ ಅದ್ಂದರಾನ.
ಹ್ಮ್
ಅದ ಏನನು ಬರಲಾರ ಅದಕ್ಕ ನೀಮ್ ಮಾಡೋ ನೀವ್ ನಿಷ್ಟಣ ಏನ್ ಮಾಡ್ರಣ್ಣ. ನಾವ್ ಹೇಳೋ ತಿಂಗೆ ಹೇಳಕ್ ಹೋಗಬೇಡ.
ಎ ಇಲ್ಲ
ಏರ ಮಾಡಣ.
ಹ್ಮ್
ಹೌದಾ ಮತ್ತೆ ಎಲ್ಲಿ ಎಲ್ಲಿ ಹೋಗಿಲ್ಲ ನ ಎಲ್ಲಿ ಕೆಲ್ಸಕ್ಕ ಅಲ್ಲಿ.
ಹ್ಮ್ ಎಲ್ಲೆಲ್ಲೋಡ್.
ಹೌದಾ
ನಿಮ್ದ ಯಾವ ರ ಅಂದೇ ಅಣ.
ನಮ್ದು ಇದು ಕೆಂಪೆ ಬೈಲು. ಳ ಬನ್ನವ ತ ಅಣ ಉರುಳಿಡಿವನಾ.
ಹ್ಮ್ ಬೊನಾಳೆ ರಾಮು ಅಂತ ಗೊತ್ತಾ.
ಹ ಅಣ ಗೊತ್ತಣ.
ಹ್ಮ್ ಕಾಲೇಜ್ಗೆ ಹೋಗ್ತನ.
ಹಾ ಸರ್ಪುರ್ ಉಂಟಣ ಈಗ ನಿಮ್ಗ ಏನ ಬೆಟ್ಟಿಗಿಂದಣ್ಣ.
ಹ್ಮ್ ನಮ ದೋಸ್ತ್ ಅವನೆ.
ಎಲ್ಲಿ ಪಟ್ಟಿನಣ.
ಇಲ್ಲಿ ಕೆಂಬಾಯ ಬ ಬೆಟ್ಟೆ ಆಗತ್ತನಾ.
ಹೌದಾ ಅಣ್ಣ
ಹ್ಮ್
ಏನ ಒಂತ ಫೋನ್ ಇಲ್ಲಣ್ಣ ಏನ ಪೋನ್ ಹತ್ತ ಫೋನ್ ಇಲ್ಲಣ್ಣ ಅವ್ರ ಬೆಲೀ.
ಹ್ಮ್ ತಗೊತಿ ಅಂದ್ದಿದ್ನ ನಮ್ಗೆ.
ಹೌದಣ ಅದ ಮನಲಿ ಎಲ್ಲ ಬ್ಯಾಡ ಅಣಕತ್ತ ಅಂದ ಅಣ್ಣ ಮೊನ್ನೆ.
ಹ್ಮ ಹ್ಮ
ಅರ್ ದೊಡ್ಡಪ್ಪ ಅವ್ರಲ್ಲ ಪೊಲೀಸ ಮಾಸ್ತರ್ ಗುಲದಾರನ.
ಹ್ಮ್
ಇನ್ನ ಬ್ಯಾಡ ಅನಕತ್ರ ನ ನನಗು ಕೇಳ್ದೆ.
ಹ್ಮ್ ಹ್ಮ್
ಬ್ಯಾಡನಕತ್ತ ಏನೋ ಅದಕ್ಕಂದ.
ಹ್ಮ ಹ್ಮ್ ಹ್ಮ್
ಅದೆ ಕೇಳ್ದೆ ಅಣ ಏನ್ ತಗೊಂಣ ನಣ ಟೊಪ್ಪಿಗೆ ಅಣ.
ಏನ್ ತೊಂದಿಲ್ಲ ಅದೇ ಏನ್ ಏನ ಕಾಲೇಜ್ಗ ಹೋಗನೆ ಬಂದನ.
ಬಂದಣ್ಣ ನಂಗ ಹಣ್ಣ ಈ್ ರಾತ್ರಿ ಬೋನ್ ಸಸದ ಇರ್ತ ನೋಡ ಅಣ್ಣ ಮತ್ತ.
ಹೌದ ಆತಮ್ಮ
ಹಾ ಫ್ಲಿಪ್ಕಾರ್ ನ ಗಣ ಐಫೋನ್ ಸವಲ್ಪ ಕಷ್ಟ ಕ ಸಿಲ್ತ. ಹನ್ನೆರಡು ಗಂಟೆ ಕಣ.
ಯಾವ ಫೋನ್ ಅದು.
ಯಾವಾರ ತಗೋಣ ಐಫೋನ್ ಅವ ಏನ್ ತಗಣ ಫ್ಲಿಪ್ಕಾರ್ಟ್ ನಾಗಣ್ಣ.
ಫ್ಲಿಪ್ಕಾರ್ಟ್ನಾಗಾ.
ಹಾ ನ ವಾಯಪನಲ್ಲ ಸ್ವಸ್ತ ೋಡ ರತ್ರಿ ಹನ್ನೆಡ್ ಗಂಟೆ ಮೆಲಣ.
ಹ ನೋಡ್ತಂತಮ್ಮ ಫೋನ್
ಆರ್ಡ್ರ ಮಾಡಬೇಕಣ ಅ ಅಂದ್ರ ಅದ ಆಪರ್ ಬಿಟ್ರಾನ್ಣ ರಾತ್ರಿ ಹನ್ನೆರಡು ಗಂಟೆಕ್ ಮೇಾಲ
ಹ್ಮ್ ಹ್ಮ್
ಅದ್ರ ಮೇಲೆ ಬಿಟ್ರಣ ಅದ ಏನಾರ ಮಾಡ್ರಣ
ಹ್ಞೂ ಅದೇ ನೋಡಮ್ಮ ಫೋನ್ ಹಸ್ತೀವಿ
ಹೌದಾ ಆಮೇಲೆ ಆಮೇಲೆ ಚಲ ಮನೇಲಿ ಕೆಲಸದೆ
ಹ್ಮ್ ಆಯ್ತಾಯ್ತು